ಅಲೋ ತಾಕೊಂಡೊಂಡಪ್ಪ ಆರಾಮ ಗ ಹಲೋ
ಅಲೋ ಅರಾಮದಿ ನೋಡೋಣ ಅರಾಮದಿ ಇಲ್ಲಾ
ಹಾ ಆರಾಮದ ನೋಡ ಊಟ
ಸರಿ ನ ನಿಂದ ಊಟ ಆತನಾ ನಿಂದ ಆತ
ಹಾ ಆಯ್ತು ಕೆಲಸ
ಇ ಮಾಡೋಣ ಈ ಕೆಲ್ಸ ಇತ್ತ ಅಂಗಡಿಯಾಗ ಅಂಗಡಿಗೆ ಹಯಿದ್ವ ನಡಿಗ್ ಹೋಗಿ ಸುಕ್ಕಲಕ್ಷನ್ ಮುಗಕ್ಷನ್ ಬಂದ್ ನೋಡಿ ಇವಾಗ
ಯನಪ್ಪ ಸಮಾಚಾರ ನಿಮೂರ್ ಕಡೆ ಮಾಡಿ
ಮಳೆದ ಆಗೇತ್ತ ಅಣ್ಣ ಸಿಕ್ಕಾಪೋಟೆ ಮಳೆ ಆಗೇತ್ ನೋಡು
ಹ
ಮಳೆ ಆಗೈತಿ ಮಳೆ ಆಗಿರ್ಲ ಎಂದ್ ಇದನ್ನ ಒಂದಿಸ ನಮ್ಮ್ ಊರ್ ಪಕ್ಕಕ್ಕ ಒಂದು ನೂರ್ ಎಕರೆ ಬಾಳೆ ಎಲೆ ಆ ಕೆಟ್ ಬಿಡದಪ್ಪ ಬಾಳೆ ಎಲೆ ಬಿದ್ಬಿಟ್ಟತಿ ಹ್ಮ ಹ್ಮ್ ಮತ್ತೆ ಮತ್ತೆ ರೋಡಿಗೆ ಗಿಡ ಬಿದ್ಬಿಟ್ಟವು ಒಂದ್ ದಿಸ್ಸ್ ಮತ್ತೆ ಹೊಲ್ದಾಗ ಗಾಳಿಗೆ ಗಿಡ ಬಿದ್ಬಿಟ್ಟವು
ಪರಿಹಾರ ಹೆಂಗ ಕೊಡ್ತಾರ ಏನಂದ್ರಂತೆ
ಎಮ್ ಎಲ್ ಎ ಎಂ ಪಿ ಬಂದಿದ್ರ ಬಂದು ಬಾಳೆಎಲೆಲ್ಲಿ ವಿಸಿಟ್ ಕೊಟ್ರ ಮತ್ತೆ ನ್ಯೂಸ್ ಪೇಪರ್ ಅವ್ರು ಬಂದಿದ್ರು ಮತ್ತೆ ಅದನ್ನ ಫೋಟೊ ತಗ ಪೇಪರ್ಗೆ ಹಾಕಿದ್ರು ಪೇಪರ್ಗೆ ಹಾಕಿದ್ರು
ನೋಡ ಬಿಡೋ ನ ನೋಡಿನಿ ಮೊನ್ನೆ ಯತಿದಲ್ಲ
ಹಾ ಯಾಟ ಇದು
ಹಾ ಹಾ
ಅದು ಬರ್ತ್ಂತ ಅಂದ್ರ ಈಗ ಅವ್ರಿಗೆ ಪರಿಹಾರ ದನ ಎಷ್ಟ ಅಂತ ಕೊಡ್ಬೇಕಂತಂದು ಗೌರ್ಮೆಂಟ್ ಕಡ್ಲಿ ಬರುತ್ತಾ
ಹ ಹಾ ಹಾ
ಹ್ಮ್ ಕೊಡ್ತಾರ ಕೊಡ್ತಾರ ಒಟ್ ಕೊಡ್ತಾನ ಅಂತ ಅಂದಾರ ಅವರು ಬಟ್ ಮಾತ್ ಕೊಟ್ರ ಬಟ್ ಅದು ಯಾವಾಗ ಕೊಡ್ತಾರೋ ಯಾವಾಗ್ ಬಿಡ್ತಾರೋ ಗೊತ್ತಿಲ್ಲ ರೈತರು ಮತ್ತೆ ಲಾಸ್ ನೋಡ್ತ ಇಲ್ಲ ಎಷ್ಟ ನೂರ್ ಎಕರೆ ಅಂದ್ರ ಏನ್ ಒಂದ್ ಎಕರೆ ಮಾಡಕ್ ಎಷ್ಟ್ ಲಕ್ಷ ಹೋಗಕೋತ್ತ ಏನ್ ಪಾಪ
ಹ್ಮ
ಒಂದ್ ಎಕರೆಗ ಪಾಪ ಈಗ ಒಂದೊಂದ್ ಎಕರೆ ಮಾಡ್ಕೊಂಡಿರ್ತಾರ ಅವರೂ ಕಷ್ಟನ ಎಲ್ಲಾ ಈಗ ಬುಡಲ್ಲ ಇದ್ದೇನ ಮ್ಯಾಗ ಮಾಡತಾರ ಬಾಳಿ ಕೊಣಿ ಬಂದ ಒಲೆ ಕಾಯಿ ಬಿಟ್ಟತ್ ಜಸ್ಟ್ ಇನ್ನೇನು ಇನ್ನೊಂದ ಒಂದು ವಾರ ಹದ್ನೈ ದಿನ ಹಣದ್ಲ ಕಡಿಬೇಕಿತ್ತತ್ತು ಆ ಟೈಮಿಗೆ ಅದು ವಾತಾವರಣ ಅದಗಟ್ಟ ಜೋ ಜೋರ್ ಮಳೆಗಾಳಿ ಎದ್ದು ಟ್ಟು ನೆಲ ಸಮಾನ ಆಗ್ಬಿಡ ಬಾಳೆ ಎಲ್ಲ
ಅಯಾ
ಹ್ಮ್
ಒಂದು ಈ ಕಡೆ ಜಗಲಲುಕ್ಷಾನ ಎಡ ಮಾಹಿತ ಬೇರೆ ವೇರರೆ ಕಡೆ ಜಿಲ್ಲದಾರ
ಹ್ಮ್ ವಕ್ಷನ್ಗ್ಯವುಯ ಈ ಯಾವ ವರ್ಷನ ಆಗಿದ್ದ್ಯಲ್ಲ ಬಟ್ ಈ ವರ್ಷ ಅಂತ ಜಾಸ್ತಿ ಸಿಮಾಗಾಗಿ ನೋ ನ
ಕಪ ಇವಾರ ಸಜಿಗದ ಟ ಹೋದ್ ವರ್ಸ ಸಿಡ್ಲಿ ಸಿಡ್ಲಿಗೆ ಅದ ಹೊಡದದ್ರೀ ವರ್ ಇಡ್ಲಿಿಲ್ಲಾ
ಹ್ಮ್ ಹೋದರ್ಸ ಕುರಿ ಮರ್ಯಸ್ತ್ ನೋಡು ಕುರಿ ಜಾಸ್ತಿ ಸತ್ವು ಮನುಷ್ಯರು ಸಿಡ್ಲಿ ಒಡದಗ ಅಂತಂತ ಕುರಿಕಾಯಾರ್ ಪಾಪ ಕುರಿಕಾಯಾರ ಅನ್ಸತ ಧವದ ವರ್ಷ ಅವರು ಕೂಡ ನಾವು ಫೋನಲ್ಲಿ ನೋಡಿದ್ನಿ
ಈ ವರ್ಷ ಹ ಈ ವರ್ಸ ಇ ರೈತರಿ ಮ್ಯಾಗ ಇ ಹರ್ ನೋಡಿದ್ರ ಸಿಗಲ್ ಚಂಗ ಬತ ಬ ಪಾನಿ ಚಡ
ನಿಮ್ಮದು
ಮದು ಈ ಒಂದು ತೆಗ್ರ ಮಾಡಿದ್ನಪ್ಪ ಎಲ್ಲಾ ನಾಲ್ಕು ನಿಷ ಮನೆ ಒ್ ಮನೆಗ್ ಒಂದ್ರು ಎಕರೆ ಐತ
ಹೌದಾ ಮತ್ತೆ ಎಕರೆ ಮಾಡಿರ ನೀವಾಗ ಈಗ ಮಳೆಗ ಸ್ಟಾರ್ಟ್ ಆಗಿದಾಗ ಏನ್ ಆಕ್ತಿರಣ ಹೊಲ್ಕ್ ಪೀಕ್ ಮೆಕ್ಕೀಜೋಳಾನ ಅ ಎಕರೆಗೂ ಮೆಕ್ಕೇಜೋ ಆಗ್ತರ ಬೇರೆ ಬೇರೆ ಆಗ್ತ ಕಕ್ಕರ
ಅ ಒಂದ ಎಂಟ ಎಕರೆ ಮಿಗಿ ಜೋಳ ಏ ಹೋಯ್ತದ ಒಂದ ಎಡ್ ಎಕರೆ ಏನ ಮಾಡ್ತ ಕಾಯಡಿಗಡಿ
ಹ್ಮ್ ಹ್ಮ್ ಹ್ಮ್ ಕಾಗೇಡಿ ಅಂದ್ರೆ ಏನೇನ್ ಆಗ್ತರಿ ಉಳ ಗಡ್ಡಿ
ಅದುಕು ತಂಬ್ರಲ್ಲಲ್ಲ ಏನಂತೀರಿ ಅಪ್ಪಲ್ಲ ಏನಂತೀರಿ ಏನಲ್ಲಲ್ಲ ಯಾರೊಬ್ಬ್ರ ಪುಣ್ಯ ಅವ್ರಐತ್ರಿ ಜೀಗ ಮತ್ತ ಏನಾದ್ರೂ ಬೆಲೆ ತಮಟಿ ಈ ದಬ ದಬ ಧಬ ದಬಾ ಹಾಕ ಬಿಡ್ತಾರ ರೇಟ್ ಐತಿ ಅಂತ ಧಬ್ಬ ದಧಬ ರೇಟ್ ಬಬಡಿ
ಹ್ಮ್ ಇಲ್ಲ ಇದು ಏನಂದ್ರ ರೈತ ಏನೋ ಒಂದು ಟೆಕ್ನಿಕ್ ಓಡಸ್ಬೇಕು ಈಗ ಒಂದ್ ಎಕರೆ ಇರ್ತತಿಲ್ಲ ಒಂದ್ ಎ ಹಕ್ರದಾಗ ಒಂದ ಈ ಮೆಕ್ಕೆಜೋಳ ಹಾಕ್ಬಾರ್ದು ಅರ್ಧ ಅರ್ಧ ಮಿಸ್ರ ಬೆಳೆ ಅಂತ ಬರ್ತೇತಿ ಮಶ್ರ ಬೆಳೆ ಮಾಡ್ಬೇಕ ಅವರು ಹಂಗತಂದ್ರ ಅವ್ರು ಇದಕ್ಕಿಂತ ಎಷ್ಟ ಆಕ್ತಾರ ಅವರು
ಅವ್ರತ್ ಇದ್ರನಾ ಇದಾವೆ ಅಲ್ಲ ನಾವ ರೈತರು ಕುಂತ ನಾವ ಇ ಮಾಡಾಕಿದ್ವಿ ಅಂಗ ಎಪೆ ಎಲ್ಲ ಹಾಕಿದ್ವಿ ನಾವು ಹೌ ನನ್ ಬಿನ ಮಿಿಕ ಜೋಳ ಇನ್ನಂದ್ರ ಹತ್ನಂಬ ಜೋಳ ಹಾಕದ ಆಯ್ತು ಬೇರೆ ಅದೇ ಮಾಡ್ ಹ ಹ ಅಡ ನಮಿಕ ಜೋಳ ಹಾಕಿದಲ್ಲ ಇನ್ನ ಒಬ್ಬರು ಟಮಾಟೆ ಹಾಕ್ಬೇಕುಟಮಾಟೆ ಹಾಕಿದಲ್ಲ ಅವ್ರ ಮೆಣಸನ್ಕಾಯ ಹಾಕ್ಬೇಕು ಹಿಂಗಾದ್ರರು ಮಾತ್ರ ಬೆಳತೇನೆ ಮಸ ನಮ ರೈತ್ರ ಯ ಹಾ
ಹಂಗ್ರ ರೇಟ್ ಏನ್ ಸಿಗುತ್ತಾ ಮತ್ತೆ ಏನ್ ಲಾಸ್ ರ ಹ್ಮ ಈಗಲ್ಲಾರ ಒ ಬಳ ಹಾಕಿತ್ತಂದ್ರೆ ಲಾ ಆಗಲ್ಲ ಒಟ ಈಗ ಹೆಂಗ್ ಮಾಡ್ತಾರ ಎಲ್ಲಾ ಉತ್ ತನ್ನಾಗ ಹಾಕ್ಬಿಡ್ತಾರ ಮತ್ತ ರೇಟ್ ಕಮ್ಮಿ ಆಗ್ಬಿಡ್ತು
ಕಮ್ಯಾಳ್
ಮತ್ತೆ ಆಮೇಲೆ ರೇಟ್ ಸಿಕ್ಕಿಲ್ಲ ರೇಟ್ ಸಿಕ್ಕಿಲ್ಲ ಅಂತಾರ ಪಾಪ ಹೌದಿಲ್ಲ ಹೋರಾಟ ಮತ್ತೆ ಅದಕ್ಕೆ ಹೋರಾಟ ಟ ಗಿರಾಟ ಎಲ್ಲ ಮಾಡ್ತಾವ ಮತ್ತೇನ್ ಮತ್ತತ್ ಅದಕ್ ಒಂದ ದಿನ ಒಂದ್ ವಾರ ಗಟ್ಟ ಹೋರಾಟ ಊಟ ಮಾಡ್ತಾರ ಉಪವಾಸ ಇದ್ದಿದ್ದು ಎಲ್ಲಾ ಮನೆ ಕೆಲ್ಸ ಎಲ್ಲ ಬಿಟ್ಟು ತಂಪಗರ ಬಿುಟ್ಟು ಹಂಗ ಆಗ್ತವ ನೋಡು
ಹೌದು ಹೌದು
ಹ್ಮ್
ಎಲ್ಲ ಏನ್ ಮಾಡ ಮಾಡ ಮೆನೋಲ್ಲ
ಹ್ಮ್ ಮತ್ತೆ ಟ್ರಿಪ್ಪಿಗೆ ಗಿಫಹೋಗಿದ್ರಲ್ಲ ಹೊಸತಿಗಿ
ಹ್ಮ ಎ ಟ್ರಿಪ್ ಎ
ಅಲ್ಲ ಹೋದ್ಸಲ ಹೋಗಿದ್ರಂತೆಲ್ಲ ಗೋವಾಕ್ಕ
ನಮ ಸ ಹ
ಹೋದ್ಸಲ ಟ್ರಿಪ್ ಗೆ ಹೋಗಿದ್ರಿ ಅಂತ ಹೇಳಿದ್ರಿ
ಹೇಳಿದ್ರು ಏನ್ ಮಾಡ್ತಿ ಕಷ್ಟ ಐತಿ ಜೀವನ ಅದಕ್ಕ ಹಾ
ಟ್ರಿಪ್ ಹೋಗಿದ್ರೆ ಅಂತೆಲ್ಲಣ್ಣ ಎಲ್ಲೆಲ್ಲಿ ಹೋಗಿದ್ರೆ ಅಂತ ಅಂದೆ
ಹ ಹ ಪ ಇದ ಪ ಎಲ್ಲ ತಿ
ಗೋಪು ಹೋಗಿದ್ರನ ಯಾವ ದೇವಸ್ಥಾನಕ್ಕೆ
ದೇವಸ್ಥಾನಕ್ಕ ಮುಡೇಶ್ವರ
ಹ್ಮ
ಚಲ್ಲಲ್ಲಿ
ಮುಳೇಶ್ವರ ಮತ್ತೆ
ಎಲ್ಲ ಬಭಂದ
ಸುತ್ತಮುತ್ತಾಳ ಎಲ್ಲಲ್ಲಿೂ ಹೋಗಂದ್ರಿ ನ ಹ್ಮ್ ಹ್ಮ್
ಅದಕ್ಕೆ ಟ್ರಿಪ್ ಗ ಒಂದ ಎ ದಿವ್ಸಯಪ್ಪ
ಎರಡು ದಿವ್ಸ ಹೋಗಿದರ್ಯಾ ಹ್ಮ್ ಹ್ಮ್ ಯಾವ್ದ ಗಾಡಿ ಯಾವ್ದ್ ಮಾಡ್ಸಿದ್ರಿ ಟ್ರಿಪ್ಗೆ ಹೋಗಕ್ಕೆ
ಹಾ ಇದು ಬಸ್
ಬಸ್ಸ ಏನು ಗೌರ್ಮೆಂಟ್ ಬಸ್ ಏನ್ ಬದ್ಲಿದ
ಹ್ಮ ಬಾಲಕ್ಷ್ಮಿ ಹ್ಮ ಗರ್ಮೆಂಟ್ ಬಸ ಅಲ್ಲ ಎ ಯವ ಸಾಧಾರಣ
ಇವು ಟ್ರಿಪ್ ಗೆ ಮಾಡಿರ್ತಲ್ಲ ಅಂಬಿಸ್ತರ್ ಇರ್ತ್ತಲ್ಲ ಅವ್ರು
ಹಾ ಅಂಬ್ಲಸ್ತರತ ಹಲವ
ಹ್ಮ ಹ್ಮ್ ಬಾಡಿಗೆ ಎಷ್ಟು ಒಂತಾರ ಒಂದ್ ವಾರಕ್ ನೀವ್
ಹಾ
ಒಂದ್ ವಾರಕ್ ಬಾಡಿಗೆ ಎಷ್ಟು ತಗೊಂಡ್ರಿ
ಒಂದು ವಾರಕ್ಕಾ ಹಂಗ ಮಿನಿಮಂ ಒಂದ ವಾರಕ್ಕೆ ಬಂದ ಹಾ ಒಂದ್ಐದ ಸಾವಿರ ಒಬ್ಬ್ರಿಗೆ ಐದ ಸಾವಿರ್ಐತಿ ಒಬಿಗೆ ಹತ್ತು ಸಾವಿರ ಹುಡುಗರ ಕರ್ಕೊಂಡ್ ಹೋಗಿದು ನಮ್ಮನಾಗ ಮಮ್ಮಲಿ ಬಿೋಡ್ರಿ ಹಂಗಾರ ಇಲ್ಲ ಹಾಗಲಿ ಇಲ್ಲ ಆಟ್ ಕೂಡ ಅಂದ ಇಲ್ಲಿ ಇಲ್ಲ ಹಾಕಿಲ್ಲ ಹೇಗ ಹ
ಹಲ
ಹ
ಮತ್ತಣ ಮತ್ತ ಅಲ್ಲಿ ಏನೇನ್ ತಗೊಂಬಂದರಿ ಊರ್ಗೆ ಟ್ರಿಪ್ ಹೋದಲ್ಲಿ ಅವ ಇ ಮನೆಗೆ
ಏನ ಇಿಲ್ಲೋಡ ಮಾಿ ಏನು ತರೋದಿಲ್ಲರೆಲ್ಲ ಬಳ
ಹ್ಮ್ ಎಲ್ಲಾ ಖಾಲಿ ಮಡ್ಕೆ ಬಂದಿರ ಅದಾರ
ಖ ಏ ಅಂತಾರ ಎಲ್ಲಾ ಇ ಬರಗನಾಗ ಎಲ್ಲ
ಹ್ಮ್ ಮತ್ತೊಂದು ವಾರ ಮಟ್ಟ ಹಗಿರಾ ಏನ ತಂದವು ಇದ್ದ್ದ ಖಾಲಿ ಮಡಿಕೆ ಬಂದಿರಿ
ಹೌದೌ ಏನ್ ಮಾಡ ಆಯ್ತುತ ಮತ ಊಟ
ಊಟ ಆಯ್ತನಾ ಮನೆಯಗೆಲ್ಲಾರು ಆರಾಮ್ದಾರಲ್ಲ
ಹಾ ಆರಾಮ ಅದ ಎಲ್ಲಾ ಆರಾಮದ ನೀವ್ ಆರಾಮದ್ರಿ
ಹ್ಮ್ ನರಾಮರಿ ನೋಡ
ಹಾ ಮತ್ತೆ ಮನಪ್ಪಾ ಸಮಾಚಾರ ಮತ್ತಹ್ನ ಸಮಾಚಾರ
ಮತ್ತ್ಯಾಹಣ ನಮ ಫ್ರೆಂಡ್ ಬೆಂಗ್ಗಳೂರ್ಗೇನೆ ಕಂನ ಕಣ
ಯ
ಅದ ಅವನು ಸ್ವಲ್ಪ ವಿಚಾರ್ಸ ನಾವು ಕಮ್ಮಿಗ್ ಹೋಗ್ಬೇಕಕ್ಂತ ಮಾಡೀವ ಈಗ ನೆಕ್ಸ್ಟ್ ಮಂತ್ ಅಲ್ಲಿ ಹ್ಮ್ ಬೆಂಗ್ಗಳೂರ್ಗೆ ನ ಚೆನ್ನಾಗೈತೆ ಶಲ್ರಿ ಅದ್ಕ ನಾವು ಅಂಜಳಿಗೆ ಹೋಯ್ತಂದ್ರೆ ಸ್ಲ್ ಲೈಫರ್ ಸೆಟ್ಲ್ ಮಾಡ್ಕೇಳ್ಬೇಕಂತ
ಹೌದೌದೌದೌ
ಹ್ಮ್
ಹ ಸರಿತಾರ ಹಾಹ ಮತ್ತೆ ಸಮಾಚಾರ ಏನಪ್ಪ ನಿಮ್ಮ್ರಾಗ ಏನ ನಡ್ಸೀರಿ ಏನಿಲ್ಲ
ಏನ್ ನಿಮ್ದ ನೋಣ ಕೆಲ್ಸ ಅದೇ ಅವಾಗ ಕೆಲ್ಸಕ್ ಹೋಗ್ತಿವ ಶಾಪಿಗೆ ಹೋಗಕೀವ ಕಲೆಕ್ಷನ್ ಮಾಡ್ತೀವಾ ಸಣ ಹಊಡ್ರು ನಮ್ ಡ್ಸ್ ಎಲ್ಲ ಬಂದಿರ್ತಾರ ಅಲ್ಲಿ ಕೊಪ್ಪದಾಗ
ಹಾ ಹಾ
ಈ ತರ ಟೀ ಪಾಯಿ ಚಾಪಾ ಕುೂಡಕ್ ಕುಕ್ಕವಿ ನಮ್ಮ್ ಹುಡುಗ ಬಂದಿದ್ನ ಊರಿಂದ ಸ್ವಪ ಅವಗಡ್ರಸ್ತಾಂಬಕು ಇದಪ್ಪ ಇವತ್ತು
ಹಾ
ಪ್ಯಾಂಟ್ ಮತ್ತೆ ಶರ್ಟ್ ಮತ್ತೆ ಶೂ ಮತ್ತೆ ಸ್ಪೆಟ್ ತಗೊಂಡ ಅವನು
ಹಾ
ಹ್ಮ್ ಅಂಗಡ ಚೆನ್ನಾಗಿದ್ದು ನೋಡಾದ್ರೂ ಅಲ್ಲಿ
ಹಾ ಹ
ಹ್ಮ್ ಮಡಗೆ ಹೋಯ್ವಲ್ಲ ಚೆನ್ನಾಗಿದ್ವು
ಹನ
ಹ್ಮ್ ಹ್ಮ್ ಒವ ಒಂದ ಒಂದು ಎರಡ್ ದಸ ತ್ಬಿಟ್ನಾ ಇದು ಒಂದು ಇನ್ನೊ ಒಂದು ಹೊಸದಾಗಿ ಒಂದು ಬ್ರಾಂಚ್ ಮಾಡರ ಬಟ್ಟೆ ಇದು ಯಾವ್ದಂದ್ರ ಅಪ್ಪರ್ ಟ್ರೆನ್ಸ್ ಅಂತಂದು ಅಲ್ಲಿ ಏನಂದ್ರ ಸಾವಿರಕ್ಕ ಒಂದು ಆರು ಎಂಟು ಮತ್ತೆ ಹಿಂಗಂದ ಯಾವಾಗಲ ಆಫರ ಕೊಡ್ತಾರಲ್ಲ ಆ ಟೈಮ್ಗೆಲ್ಲ ದಸ್ತ ಕರ್ಕೊ ಹೋಗ್ತಿರ್ತ ನಾಗ ಹೋಗ ಹಂಗ ಚೆನ್ನಾಗ ಅದಾವ ಇಲ್ಲ ಚನ್ನಾಗಿದಾವ ತಗೋಣ ಅಂತ
ಹ ಪೋನ ಬರ ಕತೈತಿ ಫೋನ್ ಬರಕ
ಹಲೋ ಆಯ್ತು ಗಣ ಆಯ್ತು ಗಣ ಇಡ್ಲಿ ಯಗಾರ
ಷ್ಟ